ಹಲೋ ಹ ಅಕ್ಕ ನೀವು
ನಾನ್ ಆರಾಮ್ ನೋಡುವ ಏನ್ ಅಡಿಗೆ
ಏನು ಇಲ್ಲ ಬರ್ಯದ್ ನೋಡ್ದದವ.
ಎಕ್ಸಾಮ್ ಮುಗ್ದದ್ ಅಂದಿ ಮತ್
ನಾನು ರೆಕಾರ್ಡ್ ಬರಿಬೇಕು ಇದು ಲ್ಯಾಬ್ ಎಕ್ಸಾಮ್ ಐತಲ್ಲ. ಒಂದ ಮುಂಜು ಅನ್ಸಿಟಯ್ತ್ ಬರೀ ಐದಿನೇ ನಡದವ್ ನೂರ್ ನೂರ್ ಪೇಜ್ ಅದಾವ್ ಅವು ಒ ಬರ್ಯಾದ್ ಬಿಡು ನೀ ಅವು ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು ಅದು ನೂರು ಇದು ನೂರು.
ಹ್ಮ್
ಎಕ್ಸಾಮ್ ಅದಾವಲ್ಲ ಏಳನೇ ತಾರೀ ಕ ಒಂಬತ್ತನೇ ತಾರೀಕ್ ಹ್ಮ್ ಬರೆದೆ ನೋಡಿನೇ ಬರೆಯದ್ ಆಗವಲ್ತು.
ಹ್ಮ್ ಬ್ಯಾ ಪ ಕೈ
ಹ್ಮ್ ಮೈಯೆಲ್ಲ ಬ್ಯಾನೇ ಅಗ್ಲಕತ್ ಕೈ ಪಕ್ದಲೇ ಕುಂತಿರ್ತೆವಲ ಅಕ್ಕ
ಆ
ಕುಂತಲ್ಲೇ ಕುಂತೆರ್ತೇವಲ್ಲ.
ಕುಂತಲ್ಲೆ ಕುಂತಿದುಕ ಹ್ಮ್
ನಿಮ್ದೆಂದ್ ಬಸ್
ಹೊಮ್ ವರ್ಕ್ ಬರಿಯಕತ್ತಾಳ. ಪೂರ ಹಿಂದಿ ಶೇಷ ಹಾಕ್ಯಾರಂತ ಹೊಮರ್ಕ
ಇಂಗ್ಲಿಷ್
ಹಿಂದಿ ಹಿಂದಿ ಶ ಬರ್ಯಕತ್ತಳ ಹಾ ಅಕ್ಷಯ್ ಒಂದು ಬಟರ್ಲಾ ಒಂದು ಹಾಯೀನೇ.
ಹ್ಮ್
ಯಾ ರ ಲ ವ ಶ ಬಂದದೆ ಈ ಷ. ಒಬ್ಬಾ ಯಾಡ್ ಕಾಟ್ ಇಟ್ಕೊಂಡನ ಒತ್ತನ ತುರುಸ್ತಾನ ಮಳಕಾಲ ಒತ್ತಟ್ಟನಾದ ಬಾಯಾಗ ಶಿವ ಹಾಕೋತಾನ ಒತ್ತಟ್ಟ ಬೆಳತಾನ.
ಏನೇನ್ ಮಾಡ್ತನವ
ನಿಂದ್ಯಾಳವ್ವೋ
ನಂದು ಮಾವಿನ್ ಅಣ್ಣ್ ತಿನ್ನಕ್ಕತ್ತಿನ್ ನೋಡ್.
ನಾವ್ ಎಡ್ಡುಕ್ ಬೆಳಕ್ ಕಳ್ಸ್ ನೀ ತಿನ್ನಕ್ ಕೂತ್ಯ.
ನಿ ತಿನ್ನ ಅವರು ತಿನ್ನೋಂದ್ರ ಒಲ್ಯ ಇಲ್ಲದರ್ ಏನ್ ಮಾಡ್ಲ್ ಹೇಳು ನಾ ಏನದು ಕಪ್ಕಂಕೊಂಡ್ರದು
ಮಾಮಾ
ಅಮ್ಮ ಗಾಡಿಗೂ ಏನ್ ಮಳಿ ಬರಕತ್ತ ಪ್ರೇಮ್ ನಿಂಬಲ್ಲಿಿ
ನಂಬಲ್ಲಿ ನಿಂತ ಎಲ್ಲ ಒಂದಸೋಲುತ್ತ
ನಿಂತೇ ಇಲ್ಲ
ಛತ್ರಿ ಹಿಡ್ಕೊಂಡ್ ಹೋಗಿದ್ವಿ ಕ್ಲಾಸಿಗೆ ಅದನ್ನ ಎಲ್ಲ ಆದಕ್ಕ ಸ್ವೆಟರ್ ತಗ ಬಂದಿಲ್ ಬಾನ
ಹ್ಮ್ ಆಯ್ತಲ್ತ ಇನ್ನೊಂದ್ ನಾಲ್ಕ ದಿನ ಆಯ್ತ ಒಂಬತ್ತ ತಾರೀಕ ರೈಟ್
ಯಾವ ತೊಂಬಂದಿನಿ ಯಾವತ್ ತೊಂಬಂದಿನಿ ಗೊತ್ತೇನಾ ಅದು ಮಮ್ಮಿ ತಂಡಿರಲ್ ತಗೋ ಇದೊಂದ್ಸಲ ಗೆ ಹೋಗಂತ ಅಂದಲ ಅವ ಮ್ಯಾಲನ್ ತೆಗಿಲಾರದಕ್ಕ ನಾರರಿ ಪುಚ್ ಮಂಗ್ಯಾ ಅಪ್ಪಪ್ಪಂದ ಜನ ಯಾರ್ ಜನ ಅದರಿನ್ ಗೊತ್ತೇಲ್ಲ ಇದ ತಗ ಬಂದು ಬಿಟ್ಟ ನನಗೆ ಮುಂದೆ ಒಕ್ಕೊಂಡ್ ತರಮ ಅಂದ್ರ ಒಳಗೆ
ನಾಕ್ ಮಂದೆ
ಹ್ಮ್
ನಾನ್ ಹಬ್ಬಕಿ ರುಕ್ಮ ಹಬ್ಬಾಕಿ
ಹ್ಮ ರುಕ್ಮಾ ಆಯ ಅವರು ನಾಲ್ಕು ಮಂದಿ ಒಕೊಂಡ್ಬಿರ್ತಾರ ಸಮ್
ಹ
ಅ ನೀತಿ ಬರ್ ನೀವು ತಂಡಿ ಅದ್ರೊಳಗ ಹಂಗೆ ಬರ್ತೈತಿ ಅಷ್ಟ ಲೂಸ್ ಇದ್ರ
ಹ್ಮ್ ತಂಡಿ ಬರದ ಎಲ್ಲಿ ಆದ್ರೂ ತಂಡಿ ಬರಯ ಬರ್ತ ಎಂತ ಶಟ್ರ ಹಾಕೊಂಡ ಏನಾದ್ರರು ತಂಡಿ ಬರಯ ಬರ್ತದಾ ಸ್ವಲ್ಪ್ ಗಾಳಿ ಅದೀಗ ಸಣ್ಣ ಮಳೆ ಇರ್ತದ ಗಾಳಿ ಅದಲ್ಲ ಸ್ವಲ್ಪ ಜಾಸ್ತಿ ತಂದ ಇಡ್ತೆ ಹ್ಮ ವೇಟ ಬಂದ್ರ ಕ್ಯಾನ್ ಬಿಡ್ತವ
ಹ್ಮ್ ಬಿಟ್ಟಿ
ತಗಂಡ್ ಬಿಟ್ರೆ
ಹ್ಮ್ ರಾತ್ರಿ ಅಷ್ಟೇ ಮಕ್ಕೊಳಗ ಒಂದ್ ಸ್ವಲ್ಪ ಸೌಂಡಗ ಅಂತ ಹಚ್ಚಿರ್ತಾರ
ಸೌಂಡ ದಾಮಿ ಇಲ್ಲ ನಾ ಕಡೆ
ಹ್ಮ ಇಲ್ಲಿ ಓಡಾಡ್ತವಲ್ಲಕ್ಕ ತುಂಬಾ ಹಕೊ ಮಕ್
ತುಂಬಾ ಹೊಸ ಮುಖ ಅ ಹೌದಾ ಇಲ್ಲಿದ್ಗನ ಕಾಟ ಆಗ ನಿ ಬನ್ನಿ ಪ್ಯಾಡ್ ತಂದಿಟ್ಟು ಬರಿ ಪ್ಯಾಡ್ಗಳು
ಪ್ಯಾಡ್ ಅಂದ್ರ ಹವಾ ಅಯ್ಯೋ ಅ ಅವು ಇದ್ರ ಅದು ಬಿ ಇಲ್ಲೋ
ಬೀಳಲ್ಲ ಅಗಂದ್ರ
ಹ್ಮ್ ಹ್ಮ್ ಅವು ಬಿದ್ದು ಓಡಂತಾವದ ಅವು ಬಾಳ ಚಿದದ ಹೇಳವು
ಹೌದಾ ಹಂಗಾದ್ರೆ ಹೆಂಗಲ್ಲ ಫೇಮಸ್ ಸ ನಿಮ್ ಮಸವಿ ಯಾವಕ್ಕೆಲ್ಲ
ನಾವೇನ್ ಮಾಡ್ತಾವ ಎಲ್ಲರಿಗನು ಒಮ್ಮಿ ಎಲ್ಲಾನು ಸ್ವಚ್ಛ ಮಾಡಿಸಿ ಹ್ಮ ಅವಾಗ್ ನಿಂತ ನೀ ಚಂದಾಗ ಇಟ್ಬೋರಿ ಅಂದ್ರೆ ಅವವಾಗಿನಂತ ನಾವ್ಏನಾರ ಮಾಡಬಹದು ಈಗ ಯಾರ್ಯಾರು ಬ್ಯಾಗ್ನೆೇ ಹಕೊಂಡ್ ಅವ ಗೊತ್ತೇ ಇಲ್ಲ ಎಷ್ಟೋ ಜನ ಬಟ್ಟೆ ಇರ್ದಾವ ಈ ರಕ್ಷ ಆ ನಿನ್ ಜೋರ್ ಮಾತಾಡ ರಕ್ಷಕ ಆಕಿಂದ ಎಲ್ಲ ಬಂತಲ್ಲಿ ಪ್ಯಾಂಟ್ ಟೀ ಶರ್ಟ್ ಬ್ಯಾಗ್ ಎಲ್ಲ ತಿಂದು
ಅಯ್ಯೋ ಅಯ್ಯೋ
ಹ್ಮ್
ಹಂಗಾದ್ರೆ ಮಾಡ್ಬೇಕವ ನೋಡ್ವಸಬ್ಪಾಪ ಅಟ್ಟಿಕೊಂಬಂದಿರ್ತರ್ ದೂರ ಬರ್
ಹ್ಮ್ ಹರಿದಿದ್ದು ಹಾಕೊಂಡಿದ ನೋಡ್ಕೆಸಿಂದ್ ಯಾರಾರ ಓಸ್ಟು ಹಂಗೆ ಆಗ್ಯವಕಣೋ ಅವ್ರು ಯಾರನ ಇರ್ಲಿಕ್ ಕೊಡ್ಸಿಲ್ಲ ನನ್ನ ಪೈಕಿ
ಹಾ ಅವ್ರಿಗ ಹ್ಯಾಂಗ್ ಗೊತ್ತಿರ್ತ ಹುಣಚೆಪಟ್ಟ ತಿಿಂದ ಅಷ್ಟ ನಂಬನ ನಂಬಲ್ಲ ಈಗೇನಾ ಹಾಸ್ಟೆಲ್ ಎಂತ ಬೆ ಸ್ಟ್ ಆದಂತ ಹಂಗೆ ಅಪ್ಪಿ ನಾನ್ ಹಾಸ್ಟೆಲ್ ಡ್ಯೂಟಿ ಹೋದಾಗ ಹುಡುಗರ್ ಬುಕ್ ಕೊಟ್ಟಿದನಲ್ಲ ಎಲ್ಲ ತಿಂದಿದ್ದು ಏನು ಮಾಡಕ್ಕ ಆಗಲ್ಲ ಸುಮ್ಮ ತಂದ ಮನ್ಯಾಗ್ ಇಟ್ಕೊಳೋದು
ಸೊರ್ತದ ಒಂದ್ಸವ ನೀರ್ ನಿಂದಿರ್ತವ ಅದ್ರೊಳಗೆ ಕಸ ಬಳೋದ್ ಕಾಸೆಂದು ಹೊಲಸ ಹಾಕಿ ಬಿಡ್ತಾರ ಇಲ್ಲೇ ಮುಂದೆ ಊಟ ಮಾಡಿದ್ ಹೊರಗೆ ಹೋದೆ ವಾಪಸ್ ಇವತ್ತು ಕುುಂಡೆಪಲ್ಲ ಸಾಂಬಾರು
ವಾರ್ಡನ್ ಗೋಳ ಸಿಸ್ಟಮ್ ಇರ್ಬೇಕು ಚಲೋ
ಹ್ಮ್ ಅವರು ಊರ್ದ ಮಾತಾಡ್ತಾರ ನಮ್ಮೇಲೆ ಮತ್ತ್
ಮತ್ ನಿಮಗೆ ಅವರು ಹೆಂಗಿದರು ವಾಡನ್ಗಳ ಫುಲ್ ಇದ ಆಗ್ಯಾದ
ಇವತ್ತ ಒಬ್ಬಕೀ ಕಸದ ಪಾಳೆ ಇತ್ತಲಾ ಅರ್ದ ಮರದ ಕಸಾ ಒಳ ಅಂದಳ ಅದ ಈ ಚೆಲ್ಲೇ ಇಲ್ಲ ಚೆ ಅಂತಂದ್ರೆ ಅದ ಕೆಳಗ ನ ಬಂದಿಲ್ಲ ಆಂಟಿ ಆಮೇಲೆ ಚೆಲ್ಂದಾರಂತ ತ ಹೇಳಿ ಚಂತನ ಅದನ್ನ ಹೇಳಿ ಕಸೆಂದು ಊರಿ ಜಿಗದ್ ಬಿಟ್ಟಾಳ ಆಮೇಲೆ ವಾರ್ಡ ಮೇಡಂ ಬಂದಳ ನೋಡಿ ಕಸಿದು ಹೋದ್ಲು ಬೈತಾ ಬೈತ
ಹ್ಮ್
ಇವು ಊರಿಗ ಹೋಗವು ಪ್ರತಿ ಸಲನ ನಮ್ಗ ಬಯಸ್ತಾವ ನಾವ್ ಇರ್ತೇವಲ್ಲ
ಹೌದು
ಹ ಪಡ್ಕೊಂಡ್ ಹಳ್ಳ ಕಡೆ ಈಗ ಇದು ಕೊಡ್ತಾರವ ರೂಮ ಎಂಗಾರ ರೂಮ್ನಾಗ್ ಇರ್ತೀವಿ
ಈಷ್ಟು ದಿನ ಹಾಲಾಗಿದ್ರಲ್ಲ
ಹ್ಮ್ ಅ ರೂಮಿಂದ ಇದು ನೋಡಿದ್ರ ವಲ್ ಎನಿಸಬಿಡ್ತದ ಆ ಕಡೆ ದಿನಾ ಮನಿ ತೊಳಿಬೇಕ ದಿನ ರೂಮ್ ತೊಳಿಬೇಕು ಅದು ರಂಗೋಲಿ ಹಾಕ್ಬೇಕ ಮುಂದ
ಹ್ಮ್ ಒಬ್ಬ ದಿನ ಒಬ್ಬರು ಪಾಳೆ ಇಟ್ಕೋಬೇಕು
ಹ್ಮ್ ಅದೇ ದಿನ ಒಬ್ಬರೊಬ್ಬರ ಖರೆ ಎಕ್ಸಾಮ್ ಇದ್ರುನು ಮಾಡ್ಬೇಕ ಸೀನಿಯರ್ಸ್ ಅದು ಇರ್ತಾರಲ್ಲ
ಹ್ಮ್
ನಮ್ದು ಇಲ್ಲ ಅಂದ್ರೆ ಇಲ್ಲ ನಮ್ದು ಹಾಲ ಬರೇ ಕಸ ಒಂದ ಹೊಡಿಯೋದು ಹ್ಮ್ ತೊಳಿಬೇಕ್ ಯಾರ ಅಕ್ಕ ದಿನವೊಂದನ್ನು ಒರೆಸಬೇಕಾರ ಪರ್ಷಿ ಮನ್ಯಾಗ ಒರುಸಲ ದಿನಾ
ಅದ ಇದು ಕೈ ಹಿಡುಕೊಂಡು ವರ್ಸದ್ ಇರ್ತಾನಂತ ತೊಕ್ರಮ
ಹ್ಮ್ ಯದ್ರಲ್ಲೇ ವರ್ಸದ ಅಂದ್ರರುಮ ತಾಸೆ
ಹ್ಮ್
ಮುಂಜೆ ಮುಂಜಾನೆ ಅವ್ರ ಅವ್ರ್ದ ಅವ್ರಿಗೆ ಗತ್ತಿರ್ತದ ಅಂತ ಟೈಮಿಗ್ ಹೇಳ್ತಾರಲ್ಲ ಇನ್ನು ಸಂಜೆಕ್ ಬಂದ್ ಮಾಡದ್ ಪಾಡ್
ಪಾಡ
ಎದ್ದ್ ಎದ್ದೇಳದ ಎದ್ದಿರ್ತಿ ವಿ ಎದ್ದ ಹಂಗೆ ಬ್ರಷ್ ಮಾಡಿ ಅದು ಹತ್ತಿರ್ತದ ಪಾಳೆ ಒಂದ್ ಸಾವನ್ನ ಅದ್ರೊಳಗೆ ಒದ್ದಾಡಿ ಕಸಿ ಎಲ್ಲಾ ಮಾಡ್ಕೊಂಡು ಕ್ಲಾಸಿಗೆ ಹೋಗೋ ದೊಡ್ಡದು ಒಮ್ಮೊಮ್ಮೆ ನಾಷ್ಟ ಬಿಟ್ಟು ಹೋಗಂತ ಪರಿಸ್ಥಿತಿ ಬರ್ತದಾ
ಹ್ಮ್
ಅಲ್ಲಿ ಲೇಟ್ ಆದ್ರೆ ಕರ್ಕೊಳಲ್ಲವ ಅವ್ರರು ತೀರ ಬಾಳದರ್ ಬಿಡು ಅದಕ್ಕೆ ಎಂತ ಅದರೊಳಗ ನಾ ಮೂರ್ ವರ್ಷ ಎರಡ್ ವರ್ಷ ಹೆಂಗರ ಕಳೆದು ಹೋಗ್ತೀನಿ ಏ ಮುನ್ನಿಗೆಲ್ಲ ಇದಕ್ಕ ಹೋತೀನಿ ಕವಿ ಮದವಿ ಐತಿ ಹೋತಿನಿ ನನ್ನ ಬೈಕ್ ಬೈದ
ಯಾರ ಅವ ಯಾವಾಗ
ಕಗ
ನಾನ ಹಚ್ಚಿದ್ದೆ ಈಗ
ಏನ
ಮಾತಾಡ್ದ ಅಪೂರ್ವ ನೀ ನಾವ ಕುಂದಿರ್ತಿದೀ ನಮ್ ಊಟಕ್ ಯಾರಾರ್ ಮಾಡ್ಕೊಡ್ತವಿ ರ ಎಡ್ ಸಾಕ ಹೊರಕ ಬಂದೀವಿ ಮಳೆ ಅಲ್ಲ ಹಾಗ ಹಾಗೆ ಇಲ್ಲ ಅಂತವ್ರರು ಬಿ ಮಾಡಿ ಬರ್ತಾನಂಗ ಆಂಪ ಮಾಡ ಹಓದ್ತಂತ
ನಾಮ್ಸ್ ಆಡ್ ಬರಕ ರಿದ್ರಿ ಯಾರ ಬೇಕಾಗಿತ್ತು ಹ್ಮ್
ಏನೆಲ್ಲ ಅದಾನ ಯಾರಿಗ್ ಗೊತ್ತದ ಅವ್ರ ಬಳಿ ನಿಂದು ಊಟ ಆಯ್ತಾನ ಹ್ಮ್ ಹ್ಮ್ ಏಳುವರೆಗೆ ನಿಮ್ದು ಊಟ ಏನ್ ಮಾಡಿದ್ದೇವತ್ತು ಊಟಕ್ಕೆ
ತಿಳಿಸಾರು ಅನ್ನ
ಗುರುವಾರ ಅದೇವತ್ತ
ಸುಮ್ಮನ್ಯಕ ಊಟ ಮಾಡಿಲ್ಲ ಆದ್ರ ಅದನ್ನೇ ಪುಂಡ್ಯಾಪಲ್ಲ್ಲ ಸಾಂಬಾರಾರ್ ಇದ್ದದಕನ ವಲ್ಕ್ ಬಿಟ್ಟ ನಾವ ಇರ್ಲಿಕ್ ಅದು ಇಷ್ಟು ವಾಂತಿ ಹಕೋತ್ ನಿಂದಿರ್ತು
ಹೌದಾ ಬುಧವಾರ್ಕಿಕ್ಸ್ ಆಲ್ಲ ಅ
ಹ್ಮ್ ಗುರುವಾರ ಕನೆ
ಹ
ಗುರುವಾರಕ ಒಲಿಂಪಿಕ್ಸ್
ಪಿಕ್ಸ್
ಹ್ಮ
ಅದೇನ ಕತ್ತ
ಇನ್ನು ಮಧ್ಯಾಹ್ನದರ ಹ್ಮ್ ಉಣಾಕತ್ತಾರಲ್ರು
ಹ್ಮ್
ಮಧ್ಯಾಹ್ರ ಇದ್ರೆ ಉಣ್ಬೇಕಂದ್ರೆ ಮಧ್ಯಾಹ್ರ ಇಲ್ಲ ಸಾರ್
ಹ್ಮ್
ಮಧ್ಯಾಹ್ನ ಅಲ್ಲೇ ಒಂಡ್ ಬಂದೀ ನನ್ಗೆಳ್ತಾರೊನ್ನೆ ಯಾಕೆಸ ಊರಿಗೆಗ್ ಹೋದ್ಲಿವತ್ ನಾ ಐದ್ ಜನ ಮಂದವಲ್ಲ ಅಲ್ಲಿಂತ ಜರ ಮ ಅದ್ರೊಳಗೆ ಒಗ್ಬೇಕಿ ಪಿ ಜಿ ಒಳಗ ನಾನ್ ನಾಲ್ ಜನ ಇಲ್ಲಿದ್ವಿ ಕಿ ರೊಕ ಕಟ್ಟಿರ್ತಿದಳು ಈಗ ಇದು ಅವರು ಡಿಮ್ಯಾಂಡ್ ಅಲ್ಲ ರೊಕ್ಕ ಕಟ್ಟದ್ರನು ಈಗ ಒಂದ್ ವರ್ಷದ ಆತತ್ತ ಅದ ಸಂಬಂಧ ವಾಪಾಸ್ ಈ ಎಂಟು ದಿನ ಇರ್ಬೇಕಕ್ ಎಕ್ಸಾಮ್ ತನ ಅಂತಂದ್ರೆ ದಿನಕ್ ಒಂದೂರ ಐವತ್ತು ರೂಪಾಯಿ ಕೊಡ್ಬೇಕತ್
ಹ ಹೌದು
ಅದಕಕಿ ನಮ ತಲೆ ಇಟ್ಕೋತಾರನ್ ಕೇಳ್ದ ನಮ್ಮ ಮೇಡಮ್ ಬ್ಯಾಡ ಅಂದ್ ಆಯ್ತಾಕಿ ಊರಿಗೆಗ್ ದೋಡಿ ಬಿಜಾಪು ರತ್ರಿ ಬಸ್ಕಂತಾ
ಹ್ಮ್ ಹ್ಮ್ ಹ್ಮ್
ಅಲ್ಲೇ ಉಂಡ್ ಬಂದಿದ್ವಿ ಮಧ್ಯಾಹ್ದಾಗ ಇದು ನೋಡ್ಸ್ ಕಡ ಇದು ರೆಕಾರ್ಡ್ ಕೂಡ ಹೋಗಿದ ಮೇಡಮ್ಮ ಇದ್ದಿದಲ ಆಂಟಿ ಈ ಕಡೆ ನಿಂತ ಮೇಡಮರಿ ಫೋನ್ ಆಂಟಿ ಮೇಡಮರಿಫೋನ್ ಹಚ್ಚಿದ್ರ ಅಷ್ಟೇ ಇಸ್ಕೊಂತ ನಂದ ಆಕೆ ಮೇಡಮ್ ಬೈತಾ ಬೈದ್ ಬಿಟ್ಲು ಜಾ ಒ ನಿನ್ನೆನೆ ಹೇಳನಿಲ್ಲ ನಿನ್ನೆ ಇವತ್ತ ಇಡುವಂತ ಯಾರ ಅವ್ರ ಲೀವ್ ತಗೊಂಡ್ ನಮ್ಗೆ ಏ ಗೊತ್ತಕ್ಕ
ಹ್ಮ್
ಅವ್ರ ಇರ್ಲಾರ್ದ ಇವ್ರು ಬಾಗ್ಲತ್ತಗಲ್ಲತ್ತ ಇವ್ರು ಅಳ್ತಾರ ಬೈಸ್ಕೊಂಡ್ ಹುಡುಗರ್ದ ಐತ್ರಿ ಕೊಡುದ ಅಂತನ ಗಪ್ಪಾದ್ರರು ಹುಡುಗರನ
ಯಾಕನಾ
ಹಂಗಗೆ ಅ ಕಿಸಬಾಯ್ ಜ್ವಾಲಿ ಸುಮ್ಮನೆ ಬಾಯಿ ಬರ್ತತಿ ಹೌದಾ ಅದ್ಕ ಆತ ಅಣ್ಣ ಅಂದ ನನ್ಗ ನೀ ಸುಮ್ನೆ ಮತ್ತ ನನಗೆ ಕೊಡ್ಬೇಕಿ ನಾತಾ ಂತ ಹ ನಿನ್ ಜೋ ನಿಮ್ುಡುಗರು ಜೋ ಅಂದ್ರೆ ಕಿಸಕೊಂಡ್ ಮಾತಾಡಿರ್ತಾರ ಬಿಡಣ ಅಂತ ನಾನು ಸಿಟಿಾರ ಅಂದ್ ಬಿಟ್ಟ
ಹ
ಮತ್ ನೋಡಕ್ಕ ಹುಡ್ಗರ್ ಹೆಸರು ಹೇಳದ್ ಮ್ಯಕ್ ಹ್ಮ್ ಇಡ್ರಿ ಅಂತಂದ್ರ ಅಲ್ಲಿ ತನ್ಕಾನ ನನ್ಗ್ ಹಂಗೆ ತಗೊಂಡ್ ಹೋಗಂದರು ಅವ್ರ್ದು ಎಲ್ಲಾ ಅಣ್ಣನು ತಂದನ್ರಿ ಒಬ್ಬ ಅಣ್ಣ ತಂದೆ ಅವಾಗೌದು ಹ ಎಲ್ಲಿಾನ ಹಯ ತಾಯ್ದಾರ
ಯ ಕಡ ಕೂಡ ಮ ಮಕ್ಕ ಮಕ್ಕ ಹೋಮ್ ವರ್ಕ್ ಆಂತಿದಿ ಬರಿೀ
ಹ್ಮ್
ಮಕ್ಕ ಇಲ್ಲ ಹ್ಮ್